ಹಲೋ ಅರಾಮ ರ್ ಅರಾಮ ರಷ್ ಶಫೆ
ಏನ್ ಮಾಡ್ತಿರಿ ಆಕಾಶ್ರ
ಏನಲ್ರರಿ ಬುಂಡು ಬುಂಡು ಹೊಡತೀನಿ
ಹ ಮುಟ್ ಹೊಲತ್ರಿ ಏನ್ ಮಾಡಸಲತ್ರಿ
ಬಂಡ್ ಬಂಡ್ ಒಡತನ್ರಿ
ಏನ್ಡುತ್ತೆ
ಹಲೋ
ಏನ್ ಮಾಡ್ತೇವ ಮತ್ತ ಏನ್ ಬೇಕಲ್ಲ ಹಯ
ಹಲೋ
ಹೋ ಹಾ ಹೇಳಲ್ಲ
ಹಲ್ಾಗ ಹೊಲ್ಸ ಮಾತಾಡಿದ್ರೆ ಬರಲ್ಲ ಅಂತ ನೋಡು ಸ್ವಚ್ ಅಂತ ಮಾತಾಡು
ಹಾ ಹಾ ಮಾತಾಡ್ದ ಮಾತಾಡದ ಬೈಗಳು ಬೈಬೇಡ್ದನ
ಹ್ಮ ಬೈಗಳ ಇರ್ಬಾಡದ ಅಂತ ರೊಕ್ಕೊ ಬರಲ್ಲ ಅಂತ ಬಯಗಳಾದ್ರೆ ಎ ಈ ಿಂಕ್ ಮಾಡಾನ ಅನುಭ ಸ ವಿಿಸಾರ ತಿಥಿಂಕ್ ಮಾಡೋದನ್ನ ಏನ್ಲ್ಲ ನಾನತಾರ
ಇಲ್ರಿ ಇ ಇಲ್ರರಿ ಇಲ್ರಿ ಅಕಾರ್ ಅವ್ರ ಅಂತದಲ್ರಿ
ಹ ಇಂ ಮಾಡೋಣ ನನ್ ಅಲ್ಲಿ ಬಂದ್ ಸಜೆಷನ್ ತಗೋಕಂತ ಹೆಂಗ ಓದಿದ್ದ್ ಹೆಂಗಿಲ್ಲ ಅಂತೇಳ ಇನ್ಪಿರೇಷನ್ ಇ ಹೇಳತ್ತಂತ ಕೇಳಕ್ಕೆ
ಹ ೀಕ ಆ
ದಿನ ಮುಂಜಾಲೆ ಆರು ಗಂಟೆಗೆ ತರಬೇಕು
ಮುಂಜಾನೆ ಮುಂಜಾನೆ
ಆರ್ ಗಂಟೆಗೆ ಎದ್ದು ಚೇಯ್ಬೇಕು ಆರದ್ನೆೇ ಮಕೋಬೇಕು ಆಮೇಲೆ ಒಂಬತ್ತರಿಗೆ ಎದ್ದು ನಾಶ ಮಾಡ್ಬೇಕು
ಒಳ್ಳೇದು ಒಳ್ಳೇದು
ಬಲ್ಲರ ಅಡತ
ಹಾ
ಅವಲ್ಲ ಸಣ್ ಸಣ ಈಗ ಯು ಪಿ ಎಸ್ ಸಿ ದೊಡ್ಡರಾಲ ತೆಗ ವಿಷ ಬಿಡ್ಬೋ ಪಾಯ ಸ್
ಫಸ್ಟ್ ಫಸ್ಟ್ ಸಮ ಸೆಕ್ಟ್ ತ ಕೊನ
ಯಾಕ್ಲೆ
ಎಲ್ಲ ಸಬ್ಜೆಕ್ಟ್ ಹೆಸರಿಬೇಕು ಅಲ್ಲಿ
ತಮ್ಮ ಪಸ್ಸಮಿಗೆ ನಿಮ್ ಚಡ್ಚನ್ ಒತ್ತಟ ಎಣಸಿದ್ರೆ ಎಷ್ಟು ಇರ್ತ ಸ್ಕೋರ್ ಅಷ್ಟ
ನಮ ನೀರ್ ಕುಡಿತೀನಿ
ಶೆಸೆ ಹ ಶೆಫಿ ಬೆಸ್ಟ್ ಕೆಲ್ಸ ಏನ್ ಮಾಡ್ತನ ಗತ್ತದ ಹಲೋ
ಮ ಬಾಕಶವರ ಹಾ
ಅಲ್ಲಾ ನಾನು ಈಗ ಬರ್ಯಾದ ಓದ್ತೇನೆ ಅಂತ ಹೌದೌದ ಅದೇ ಅದೇ ಕುತ್ತಮಡ
ನಾನಾ
ಹ್ಮ ಬರದು್ ಹದ್ತೇ ನಾವು ಓದಿಕೆ ಅಂತ ಬರಿ ಅ ಹ ನೀನ್ ಹೌದೌದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ಬ್ರೋಹಿಂಗ ಅಂತ ಅಂದಕೊಂಡ
ಹಾ ಿಕ ಅ ಹ ಹರ್ಕತ್ ಹೋಗ ಹಾ ತಮ್ಮ ಪಾಠ ಹೇಳೋಂದು ಕ್ಲಸ್ ಕ್ಲಸ್ ನಿಟ್ ನಟ್ ಹೇಳ ನಿಮ್ದು ಪ್ರಾಕ್ಟಿಸ ಪ್ರಕ ಮಾಡುದು
ಹ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ಕ ಸಿಟಿ ಆಫ್ ವಾಟರ್ ಎಸ್ಟೋನ್
ಹ್ಮ್
ಎಷ್ಟ
ಗೊತ್ತಿಲ್ಲ
ಗೊತ್ತಿಲ್ಲನ್ ಸಂಬಂಧದಲ್ಲಿ ಹೇಳ ಆಪ್ಷನ್ ಕೊಡ್ತ ನೋಡು
ಹಾ
ಏಟ್ ಪೊಯಂಟ್ ತ್ರ್ರೀ ಸೆವೆನ್ ನೈನ್
ಹಾ
ಇನ್ನೊಂದು ಸಿಕ್ಸ್ ಪಾಯಿಂಟ್ ೀ ಸೆವೆನ್ ನೈನ್ ಇನ್ನೊಂದು ಸೆವೆನ್ ಪಿಂಟ್ ತ್ರೀ ಸೆವೆನ್ ನೈನ್
ಮರಿತಾನ
ಇಷ್ಟ ಹೇಳಳ
ಏಟ್ ಪಾಯಂಟ್ ತ್ರೀ ಸೆವೆನ್ ನೈನ್
ಹಾ ಬರಾಬರ ಹೆಂಗ ಹೇಳಿದಿ
ನಾ ಜಸ್ ಭೂಮಿ ಕೋಡಪತಿ
ನೀನು ಮೋಹನ್ ಸೇಮ ಬರ್ದ್ರ
ಹ
ಹ್ಮ್ ಹ್ಮ್ ಹೌದಣ
ಹ್ಮ್
ಶೆಫಿ
ಹ್ಮ
ಈ ಸೈಡಿಗೆ ಡಬ್ಲ್ಯೂ ಒನ್ ಡಬ್ಲ್ಯೂ ಟೂ ಡಬ್ಲ್ಯೂ ತ್ರೀ ಅಂತ ಹೇಳಿಡಿ ಹಾಾ ಬರ್ರಿ ಸಂಗೋ ಸಂಗೋ ಮಹಾರಾಜ್ ನಾಕೆ ಟೇಬಲ್ ಎಲ್ಲಿ ಆಗ್ಕ್ಾ ಈ ಪೇಜಿ ಹಕ್ಾ ಸ್ ಏನ್ ಕಡೆ ಹಕ್ಲಾ ಫಸ್ಟ್ ಪೇಜಿ ಹಾ ನೋಡ್ ಸಂಂಗು ಜೀವಂತಾಗ ಏನಲ್ಲ ಮಾತಾಡ ಅ ಹಲೋ ಶಫೆ ಹಲೋ ನಾನು ಬರತೀನೋ ಹತಳೆ ಶಫಿ
ಹಾ
ಹ
ಪಂಡೆತ ಹ ಬ ಶತಿ ಸಾರ ನೀ ಯಾ ಕಿಡಕ್ ಗೊತ್ತ ಹೇಳಲ್ ಕೈ ನಿನಕಿನ ಜಗನಾಲ ಅನುಭವ್ಿನಿಲ್ಲಿ ನೋಡು ಬಂಡಗ ಅದಲ್ಲಲ್ಲಿ ನ್
ಕಶ
ಅಲ್ಲಾ ನಾನನ್ ಈಗಏನ್ ಹೇಳಿದಿನಿ ನೀ ಏನ್ ಮಾಡತ್ತಿದಿ ಏನ್ ಚೂರನ್ ಹರೋಗಿರುವ ಅ ಸಂಗು ಮಹಾರಾಜ್ ಬಂದ ನಮಗೆ ಈಗನ್ ಮಳತಿನ ಆಳಾ ಅಣ್ಣ ಅವನಂಗ ಟಾಸ್ಕ್ ಹಾಕೊಂಡ್ ಕುಂತ ನಾವ ಒಬ್ರು ಮಾತಾಡಬೇಕ ಮಾತಾಡತಂಗ ಇನ್ನೂ ಬರ್ತನೆ ಮತ ಹಿ ಬರ್ತ ಬರ್ ಹಿ ಬರ್ ಅಂದ ನ ಬಂದಂಗ ಅವಾ ತಿನ್ಸ್ತಾನ ಓಡ್ತಾನ ನೋಡ್ತ ಹ ಹಲೋ
ಬತ ಹ ಬ
ಹ ತುಚ ಬತ ನ ಕಾ ಭೈ ಮ ಬತ ಹ ಚಾರ್ ಶಫ ಎಾ ಅಚ್ಚೆ ಬೈಕ ಯ ಪರ ಶಕ ಆತ ಹ
ನು ಸಂಘ ಅವರ ಬ್ಲಾಕ್ ಒಂದಾದಾ ಬ್ಲೂ ಇಲ್ಲ ಹಾ ಎಲ್ಲಿ ನೋಡ
ಹ್ಮ್ ಹ್ಮ್
ನೀನು ಬರ್ತ ಸಂಗು ಯಾವಾಗ ಬರ್ತದೆ
ಏ ಒಂದಸ ನಿರ್ಮಾಣಂತ ಡಬಲ್ ವರತ
ಲಕ್ಷ್ಮಣ ರೆಡ್ಡಿ ಅವರೇ ಹ ಹಲೋ ಹಲೋ ಹಲ ಹಲ ಹಲ
ಶಫಿ
ಬೋರಿಂಗ ಸ ಪಾಗಷ್ಟ ನ ಬಾಳೆ
ಅನ್ಸದ ಯಾಕಂದ ನು ಈಗ ಬೇರಯತಿನಿ ಏನ್ ಮಾತಾಡಕ್ ಬರವಲ್ದಷ್ಟು ಆಮೇನ್ ಮಾತಾಡ ಮಕೊಂಡ್ ಬಾ
ಹ ಇದು ಇನ್ನ ಸಿಕ್ಸ್ ಮಿನಿಟ್ ಆಗ್ಯದಲ್ಲ ಎಷ್ಟು ಎಷ್ಟ್ ಆತದ ಅಂಚೆ ಮಾಟಿಗ್ ಮುರು ಮುರು ಐವಾತ್ ಜೊತೆ ನಾ ಹಾ ಬಹತೇಕ ನಾಲ್ ಕಾತವ ಹಾಂ
ಇದೊಂದಾದ್ರೆ ಮೂರ್ ಐತವಾ.
ಹಾ ಹೌದು ಚಷ್ಟಂಗಡದ ಸೆಕಂಡ್ ಅಲ್ಲ ಥರ್ಡ್ ನೋಡ್ರಿ ಇದು ಥರ್ಡ್ ನಾಡ್ತಾದ
ಚಡ್ ನಡ್ದ ನ ದೋಸ್ ಜೊತೆ ಮಾತಾಡಿದ್ರ ನಾಕ್ ನಡ್ದವ್ ನಾಳಿಗಿ ಮಾತಾಡ್ ಿದವು ಬಾಳ ಹ
ಮರ ದೋಸ್ತ
ಆ ಲಕ್ಷ್ಮಣಗ ಕೇಳುವ ಬ್ಯಾರೆ ಮ ಮತ್ತೊಂದು ಫ್ರೆಂಡ್ ಜೊತೆ ಮಾ ನಾಡ್ರೆ ನಡೀತಾನೋ ಕೇಳು ಒಳ್ಳೆ ಮಲ್ಟಿ ಫ್ರೆಂಡ್ ಜೊತೆ ಹಾ ಇಡಿಯ ಬ್ರೊ ಬೇರೆ ಬೇರೆ ಫ್ರೆಂಡ್ ಜೊತೆ ಹಾ
ನಡಿತನ್ ಅವ್ನು ಮಾತಾಡು ತಡಿನ ಮೂರ್ ನಿಮಿಷ.
ಹಾ
ನವಂದ ಬರತ್ ನೀ ನನ್ ಗೊತ್ತಲ್ಲ ನೀ ಅವನಲ್ಲ ನೋಡ್ಕಟ ಅವನಿ ಕೇಳ ಹೇಳ್ತೀನಿ ಬುಕ್ ಮಾಡ್ಬಿಟು ರೀಡಿಂಗ್ಸ್ ನಡಿತದೆ ಒಂದೇ ಬೇರೆ ಹ ಒಂದೇ ಬೇರೆ ಐತ ರೀಡಿಂಗ್ ಶಸಿ
ಹ್ಮ
ಬೋರ್ವಿಡೆ ಆತದಲ್ಲ
ಹಾ ಬೋರ್ಡಿ ಆಗಷ್ಟ ನಿಮಲ್ಲಿ ರೆಕಾರ್ಡ್ ಬೂಕದ
ನಾ ರೆಕಾರ್ಡ್ ಬುಕ್ ನಾನೇ ಲಕ್ಷಸ ಇಸ್ಕಾದಿನಿ
ಹಾ ಸಮೋ ನಾಳೆ ಬರಲ್ಲೇ
ಶಫೀ
ಸಂಗಲಿಶ್ ನಾಥ್
ಇದು ರೆಕಾರ್ಡ್ ಬರೀ ರೆಕಾರ್ಡ್ ಮುಗತ ಬೇಕಾದ್ರ ನಿನ್ ಫ್ರಂಡ್ ಕೂಡ ಮಾತಾಡ ಆಮೇಲೆ ಮಾತಾಡ್ ನಂಗೊಸ್ ಸ್ವಲ್ಪ ಬರಿಯಾಕಾಗಲ್ಲ ಟೈಮ್ ಮಾತ್ರ ಬರವಲ್ದು
ಇದ್ನ ಲಸ್ಟ್ ನಾಕ
ಆಮೇಾಲ ಬೇಕಾದ್ರೆ ಕಾಮಿಡಿ ಮಾಡಿಕ ಮಾತಾಡ್ಂತೆ ಏನು
ಹಾ
ಯಾಕಂದ್ರೆ ಈಗ ಬರ್ಯದ ಒಂತರ
ಹಾ
ನಾ ಬರೆತೀನಿ ನೀನು ಮಾತಾಡಕ್ ಬರವಲ್ದು ಏನ್ ಬರವಲ್ದು
ಹಾಂ ಹಾಂ ಅಟ್ಟೆ ಇಂಟ್ರೆಸ್ಟ್ದು ಇದನ್ನು ಬರ್ಲ ಟಾಪಿಕ್ಸ್ ಎರಡು ವರ್ಷ ಆಯ್ತುಲೆ ಇಲ್ಲಿ ಇದ್ವಿ ಇಲ್ಲೇ ಬೆಳ್ದಿ ಕಂಟಿನ್ಯೂ ಇಲ್ಲಿ ನಿಮ್ ಮಾರಿ ನೋಡುದ ಏನ್ ಟಾಪಿಗೆ ಬರ್ಲಿ ಗನ
ಟಾಪಿಕ್ ಮೋಸ್ ಬರ್ತಾವ ಭಕ್ಷ್ಯದ ಮ್ಗಿ ಅನ್ಕ ಕುಂತತ್ರ ಆದ್ರೆ ಬರ್ಯದ್ ಅದಲ್ಲ ಅದಕ್ಕೆ ಬಿಟ್ಟೇಿನ
ಹಾ ಬರೋದ್ ಬರೋ ಇದನ ಬರೋದ್ರ
ಟಾಪಿಕ್ ಏನ್ ಮಾತಾಡಲ್ಲ ಅನ್ಸ್ ಚಂತನ್ ಮಾತಾಡಿಕ ಕೂಡ್ತಾನೆ ನೋಡಿದಿರ ಎಷ್ಟ್ ಮಾತಾಡ್ತಾನೆ ಅವ್ನು
ಹ್ಮ್ ಬಾಳ ಮಾತಾಡ್ತೀನಿ ಕಂಡಪ್
ಹ್ಮ್ ಖಂದ ಪಾಡ್ಲೆ ಮಾತಾಡ್ತಿ ನಿ ಹ್ಮ್ ಅಮ್ಮ ಮತ್ತೆ ಇದ್ರೊಳಗ ಸ್ವಲ್ಪ ಹೊಲಸಿಂಪೆನು ನಡೆಯಂಗಗೆತ್ತ ಬಾರ ಮಜ ಬರ್ತದ
ಹಾಂ
ಅಲ್ಲ ಮೇನ್ ಮೇನ್ ಪಾಯಿಂಟ್ ಯಾವ್ದ ನಮ್ದ ಇನ್ನೊಂದ್ ಐವತ್ ಸೆಕೆಂಡ್ ಮಾಡಿ ಕಾಲ ಇಡೋ ಒಂದ ಇಪ್ಪತ್ ನಿಮಿಷ ಬಿುಟ್ಟಚ್ಚ.
ಹಾ
ಇಪ್ಪತ್ತು ನಿಮಿಷ ಬುಟ್ಟು ಹಚ್ಚೇನು
ಹಾ ಹಾ ಫೋನ್ ಹಚ್ಚೇತೀನಿ ರಿಟರ್ನ್ ಕಾಲ್ ಮಾಡ್ತೀನಿ ನೋಡ ನಂಕಶ ಅವ್ರಿ
ಹ್ಮ್ ಅಾಟ ಮುಗ ಶತ ನಿನಂದ ಅಡಪ ಹೊಟ್ಟ ನ ನಾಳೆ ಬರ್ತೀ ಹಡ್ಕಿದ್ದು
ಹಾ
ಹ್ಮ ಮತ್ತೆ
ಮತ್ತೆ ಏನಿಲ್ಲ ನ ನಿವಂತ
ಇದೆಲ್ಲಾ ಡವಗಳು ಬೇಡ ಸುಮ್ಮ್ ನಾರ್ಮಲ್ ಹೇಳ ಆಯ್ತು ಆಮೇಲ್ ಬರ್ತಲ್ಲ ೇ ರೂಮೇ ಹಾ ಬ ಕವ ಪತ
ಯದಾಗ ಬರಿ ರೂಮಿ
ಹಾ ಒಂದ್ ಇಪ್ಪತ್ತು ನಿಮಿಷ ಒಟ್ಟಪ ಅವಾಗ ಕಾಲ ಆತನ ಈ ಬಡ ಬಡ ಆಯ್ತ